ಹಾ
ಹುಂ ಮೊಬೈಲ್ ಮೊಬೈಲ್ ಬಗ್ಗೆ ಹಾ ಮುಖ್ಯ ಅಂಶಗಳು ಎಂದ್ರೆ ಏನಂದ್ರೆ ಕೈಯಲ್ಲಿ ಹಿಡಿದು ಕೊಂಡು ಎಲ್ಲಿಯಾದರೂ ತೆಗೆದುಕೊಂಡು ಹೋಗಬಹುದು ಸಂವಹನ ಸಾಧನವೇ ಮೊಬೈಲ್ ಫೋನ್. ನಾವು ಎಲ್ಲಿ ಸಿಕಿದ್ರು ನಾವ್ ಮೊಬೈಲ್ ಇಲ್ಲ ಅಂದ್ರೆ ನಾವ್ ಎಲ್ಲ ಹೋಗಕ್ ಆಗಲ್ಲ.
ಹಹ
ಹ
ಥರ ಸಮನ್ ಸುಲಭ ಅಂದ್ರೆ ಕರೆ ಮೆಸೇಜ್ ವೀಡಿಯೋ ಕಾಲ್ ಮೂಲಕ ಕ ದೂರದಲ್ಲಿರುವವರು ಜೊತೆ ತಕ್ಷಣ ಮಾತನಾಡಬಹುದು. ನಮ್ ಜೊತೆ ಎಷ್ಟೇ ದೂರ ಇದ್ರು ನಾವು ಅವ್ರಿಗೆ ಸಂಪರ್ಕದಲ್ಲಿರಬಹುದು ಮಾತಾಡಬಹುದು. ಅವ್ರಗ್ ಫೋನ್ ಮಾಡ್ಬಹುದು, ಮೆಸೇಜ್ ಮಾಡ್ಬಹುದು, ವಿಡಿಯೋ ಕಾಲ್ ಮಾಡ್ಬೋದು. ಏನಾದ್ರೂ ಮಾಡಬಹುದು ಅದರಿಂದ ನಮಗೆ ತುಂಬಾ ಲಾಭ ಇದೆ. ಮೊಬೈಲ್ ಫೋನಿಂದ.
ಹ
ಮತ್ತೆ ಮಾಹಿತಿ ಕೇಂದ್ರ ಇಂಟರ್ನೆಟ್ ಮೂಲಕ ಸುದ್ದಿ ಅಧ್ಯಯನ ವಿಡಿಯೋ ಮಾಹಿತಿಯನ್ನು ಯಾವ ವಾಗ ಬೇಕಾದೂ ಪಡೆಯಬಹುದು ನಮ್ಗೆ ಇಂಟರ್ನೆಟ್ ಇಂದ ನಮ್ ಎಷ್ಟೋ ಸುದ್ದಿಗಳನ್ನು ಗೊತ್ತಾಗುತ್ತೆ, ಆಗಿನ ಕಾಲದಲ್ಲಿ ಮೊಬೈಲ್ ಫೋನೇ ಇರ್ತ್ತೆ ತ್ತಿಲ್ಲ ಅವಾಗ ಏನೇ ಆಗ್ತಿದ್ರು ಏನು ಗೊತ್ತಾರ್ಲಿಲ್ಲ.
ಹ
ಯಾವ್ದೋ ಒಂದ್ ಮನೆಗ್ ಒಂದ್ ಟಿವಿ ಇರ್ತಿತ್ತು ಅಷ್ಟೇ.
ಹ್ಮಞ
ಅಲ್ವಾ ಇವಾಗ ಅಷ್ಟೇ ಗ್ರಂಥಾಲಯ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಅಲ್ವಾ. ಅದ್ಕೆ ಇವಾಗ ವಿತಿನ್ ಸೆಕೆಂಡ್ಸ್ ಅಲ್ಲಿ ಏನೇ ನಡೀತು ಅಂದ್ರು ನಮ್ ದೇಶದಲ್ಲಿ ನಮ್ಮ್ ಭಾರತದ ಎಲ್ಲಾ ವಿತಿನ್ ಇದ್ರಲ್ಲೇ ನಮಗೆ ಗೊತ್ತಾಗ್ ಬಿಡತ್ತೆ.
ಮಾಹಿತಿ ಕೇಂದ್ರ ಇಂಟರ್ನೆಟ್ ಮೂಲಕ ಸುದ್ದಿ ಅಧ್ಯಯನ ವಿಡಿಯೋ ಅದೆ ಎಲ್ಲವನ್ನು ನಾವು ಉಪಾಯನ ತಿಳಿದುಕೊಳ್ಳಬಹುದು ಶಿಕ್ಷಣಕ್ಕೆ ಸಹಾಯ. ಆನ್ಲೈನ್ ಕ್ಲಾಸ್ ಯೂಟ್ಯೂಬ್ ಟ್ಯುಟೋರಿಯಲ್ ಶೈಕ್ಷಣಿಕ ಆಪ್ ಗಳಿಂದ ಕಲಿಕೆ ಸುಲಭವಾಗಿದೆ ಇದಂದ ನಮ್ಗೆ ತುಂಬಾ ಸಹಾಯ ಕೂಡ ಆಗತ್ತೆ ಮೊಬೈಲ್ ಫೋನ್ ಇಲ್ವಾ ಮತ್ತೆ ಮನರಂಜನೆ ಹಾಡು ಕೇಳುವುದು ಸಿನಿಮಾ ನೋಡುವುದು ಗೇಮ್ ಆಡುವುದು ಮೊಬೈಲ್ ಬಳಸಬಹುದು. ಬೇಜಾರ್ ಆದಾಗ ನಾವಾ ಹಾಡ ಕೇೇಳಸ್ಕೋತೀವಿ ಫಿಲಿಮ್ ಇದಕ್ ಹೋಗ್ತೀವಿ ಥಿಯೇಟರ್ ಹೋಗ್ತೀವಿ ಫಿಲಿಮ್ ನೋಡಕ ಸಿನಿಮಾ ನೋಡ್ ಬೋದು ಫೋನಲ್ಲೇ ನೋಡಬಹುದ
ಹ್ಮ್ಮ್
ಮತ್ತೆ ಗೇಮ್ ಗೇಮ್ ಕೂಡ ಆಡ್ಬಹುದು ಅದಕ್ಕೆಲ್ಲಾ ನಾ ಮೊಬೈಲ್ ಬಳಸಬಹುದು ಮತ್ತೆ ಅದೆ ಕಸ ಅದೆ ಯು ಪಿ ಐ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಕಳಿಸುದು ಬಿಲ್ ಕಟ್ಟುವುದು ಅವ ನೀ ಬಿಲ್ ದು ಕರೆಂಟ್ ಬಿಲ್ ಎಲ್ಲನು ನಾವು ಇವಾಗ ಫೋನ್ ಅಲ್ಲೇ ಕಟ್ಟ ಬೋದು ಆಗಿನ ಕಾಲದಲ್ಲಿ ಆ ಜಾಗಕ್ಕೆ ಹೋಗಿ ನಾವ್ ಕಟ್ಬೇಕಿತ್ತು. ನನ್ ಆತರ ಏನಿಲ್ಲನ್ ಸೆಕೆಂಡ ಸಲ ಎಲ್ಲ ಕಟ್ದುಕೊ ಬಹುದ ಛಾಯಾಗ್ರಹಣೆ ಮೊಬೈಲ್ ಕ್ಯಾಮರಾದಿಂದ ಫೋಟೋ ವಿಡಿಯೋ ತೆಗೆದು ನೆನಪುಗಳನ್ನು ಉಳಿಸಕುದು ಇವಾಗ ಮೊಬೈಲ್ ಅಲ್ಲಿ ನಾವ ಪ್ರವಾಸಕ್ಕೆ ಹೋದಾಗ ಫೋಟೋಸ್ ಎಲ್ಲ ತಗೊಂಡಿರ್ತೀವಿ ಅದ್ರಲ್ಲಿ ನಮ್ ಫೋಟೋಸ್ಗಳೆಲ್ಲಾ ಇರುತ್ತೆ ಮೊಬೈಲ್ ಅಲ್ಲಿ ನಮ್ಗೆ ಆವಾಗ ಆ ನೆನಪುಗಳು ಬರುತ್ತ ಅವಾಗ ನಾವು ಆರಾಮಾಗ ಮೊಬೈಲ್ ನೋಡ್ಕೊಂಡು ನೋಡ ಕಪ್ಪೂತ ಛಾಯಾಗ್ರಹಣೆ ಮೊಬೈಲ್ ಕ್ಯಾಮೆರಾದಿಂದ ಫೋಟೋ ವಿಡಿಯೋ ತೆಗೆದು ನೆನಪುಗಳನ್ನು ಉಳಿಸಿಕೊಳ್ಳಬಹುದು. ಕ್ಯಾಮ್ರಾದಿಂದ ಫೋಟೋನು ತೆಗಬಹುದು. ವೀಡಿಯೋ ನೆನಪುಗಳನ್ನು ಬಿಸಿುದುಕೊಳ್ಳಬಹುದು ವೈ ಮತ್ತೆ ಸಾಮಾಜಿಕ ಸಂಪರ್ಕ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೆಲ್ಲ ಸ್ನಗೀಕರಣ ಮತ್ತು ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇರಬಹುದ. ಇವಾಗ ನಮ್ ವಾಟ್ಸಪ್ ಯಾವಾಗ ಆಗಿನ ಕಾಲದಲ್ಲಿ ನಂಬರೇ ಇರ್ತಿರಲಿಲ್ಲ ಅಲ್ವಾ
ಹ್ಮ್
ಇವಾಗೆಲ್ಲಾ ನಾವ್ ಇನ್ಸ್ಟಾಗ್ರಾಮ ನಂಬರ್ ಇಲ್ಲ ಅಂದ್ರೆ ಕೂಡ ಫೇಸ್ಬುಕ್ ಕೊ ಇನ್ಸ್ಟಾಗ್ರಾಮು. ವಿಟ್ಟಯರ್ ಯಾವ್ದ್ರಲ್ ಟೆಲಿಗ್ರಾಮ್ ಯಾವ್ದ್ರಲ್ ಬೇಕಂದ್ರ ನಾವು ಸಿಕ್ಕೇ ಸಿಕ್ತಾರೆ ಅದ್ರಲ್ಲಿ ಬೇಕಾದ್ರೆ ಮೆಸೇಜ್ ಮಾಡಿ ನಾವು ಅವ್ರ ನಂಬರನಾ ನಾವು ತಗೋಬಹುದು.
ಅನಾನುಕೂಲ ಈ ಮೊಬೈಲ್ ಅನ್ನೋದು ಅನುಕೂಲನಕ್ಕೂ ಇರುತ್ತೆ ಅನನಾನುಕೂಲಕ್ಕೂ ಇರುತ್ತೆ. ಅತಿಯಾದ ಬಳಕೆಯಿಂದ ಕಣ್ಣು ಬೆನ್ನು ನಮ್ಗೆ ಯಾರೋಗ್ಯಕ್ಕೂ ಅದು ತೊಂದ್ರರೆ ಆಗುತ್ತೆ. ಕಣ್ಣು ಎಲ್ಲ ಮತ್ತೆ ನಿದ್ರೆ ನಿದ್ದೆನೂ ಕಮ್ಮಿ ಮಾಡುತ್ತೆ. ಸಮಯ ಟೈಮ್ ಕೂಡ ವೇಸ್ಟ ನಾವ್ ಮೊಬೈಲ್ ಏನ ನೋಡ್ಬೇಕು ಅಂದ್ರೆ ಏನ ಯೂಸ ಇರತ್ತ ಅದಕ್ ಮಾತ್ರ ನೋಡ್ಬೇಕು ಅನ್ನಸಸರಿ ಎಲ್ಲ ನೋಡುದ್ರೆ ಏನು ಯೂಸ್ ಇಲ್ಲ ಸುಮ್ಮ್ನೆ ನಮ್ ಹೆಲ್ತ್ ನಾವೇ ಹಳ್ ಮಾಡ್ಕೋತೀವಿ ಜವಾಬ್ದಾರಿಯತ್ತೆ ಬೆಳ್ಳಗ್ಗೆ ಅಗತ್ಯಕ್ಕೆ ಮಾತ್ರ ಬೆಳಸಿ ಸಮಯ ನಿಗದಿ ಮಾಡಿಕೊಂಡರೆ ಮೊಬೈಲ್ ನಿಜವಾದ ನೋವುವಾಗುತ್ತದೆ ಅಲ್ವಾ? ಮತ್ತೆ ಮಾರ್ಗದರ್ಶನ ಇವಾಗ ನಾವ ಎಲ್ಲಾದ್ರೂ ಪ್ರವೇಶ ಇಲ್ಲಾ ಅಂದ್ರೆ ಗೂಗಲ ಬ್ಯಾ ಮ್ಯಾಪ್ ಯೂಸ್ ಆಗುತ್ತೆ. ಜಿ ಪಿ ಎಸ್ ಬಳಸಿ ನಾವು ದಾರಿ ತಪ್ಪದೆ ಲೈಕ್ ನಾವು ದಾರಿ ತಪ್ಪದೆ ಯಾವ ಜಾಗಕ್ಕ ಆದ್ರೂ ನಾವು ಮು ಇಲ್ಲಾ ಲೊಕೇಶನ್ ಹಾಕ್ ಹಾಕೊಂಡೆ ಹೋಗ್ತೀವಿ ಜಿ ಪಿ ಎಸ್ ಗೂಗಲ್ ಮ್ಯಾಪ್ ನ ಉಪಯೋಗಿಸಕೊಂಡು ಹ ತುರ್ತು ಸಹಾಯ ಅಪಾಯದ ಸಮಯದಲ್ಲಿ ಪೊಲೀಸ್ ಆಂಬ್ಯುಲೆನ್ಸ್ ಕುಟುಂಬದವರಿಗೆ ತಕ್ಷಣ ಕರೆ ಮಾಡಬಹುದು ಜ್ವತ ಪೊಲೀಸ್ವರೆಗ ಫೋನ್ ಮಾಡ್ಬಹದು ನಾವ್ ಏನಾದ್ರು ಎಮರ್ಜೆನ್ಸಿ ಕೇಸ್ ಏನಾದ್ರು ಇತ್ತು ಅಂದ್ರೆ ಅಲ್ವಾ ನಿಜತಾನೆ ಹ್ಮ್ ಇದ್ರಿಂದ ನಿಮಗ ಏನಾದ್ರು ಅನ್ಸುತ್ತ
ಹ್ಮ ಆಂ ಇಪ್ಪತ್ತನೇ ಶತಮಾನದ ಅತ್ಯಂತ ದೊಡ್ಡ ಆವಿಷ್ಕಾರಗಳಲ್ಲಿ ಒಂದಾದ ಮೊಬೈಲ್ ಫೋನ್ ಇಂದು ಪ್ರತಿಯೊಬ್ಬರ ಕೈಯಲ್ಲಿರುವ ಸಾಧನೆವಾಗಿದೆ ಕೈಯಲ್ಲಿ ಜಗತ್ ಎಂದೇ ಮೊಬೈಲ್ಗೆ ಹೆಸರು ದೂರವಾಣಿಯ ಸಣ್ಣ ರೂಪದಿಂದ ಶುರುವಾಗಿ ಇಂದು ಕಂಪ್ಯೂಟರ್ ಕ್ಯಾಮರಾ ಟಿ ವಿ ಬ್ಯಾಂಕ್ ಎಲ್ಲವೂ ಆಗಿರುವ ಮೊಬೈಲ್ ನಮ್ಮ ಜೀವನ ಜೀವನವನ್ನೇ ಬದಲಾಯಿಸಿದೆ ಮೊಬೈಲ್ ಫೋನ್ನ ಪರಿಚಯ ಮತ್ತು ಬೆಳವಣಿಗೆ ಹೇಗಿದೆ ಅಂದರೆ ಮೊಬೈಲ್ ಫೋನ್ ಎಂದರೆ ತಂತಿ ಇಲ್ಲಿದೆ ಎಲ್ಲಿಂದಲಾದರೂ ಮಾತನಾಡಲು ಅನುವು ಮಾಡುವ ಸಾಧನ ಸ್ ಸಾವಿರದ ಒಂಬೈನೂರ ಎ ಪ್ಪತ್ತ ಮೂರರಲ್ಲಿ ಮಾರ್ಟಿನ್ ಕೂಪರ್ ಮೊದಲ ಮೊಬೈಲ್ ಕರೆ ಮಾಡಿದರು ಮೊದಲು ದ ದೊಡ್ಡದಾಗಿ ದುಬಾರಿಯಾಗಿದ್ದ ಮೊಬೈಲ್ ಇಂದು ಸ್ಮಾರ್ಟ್ಫೋನ್ ಆಗಿ ಚಿಕ್ಕದಾಗಿ ಅ ಅಗ್ಗವಾಗಿ ಶಕ್ತಿಶಾಲಿಯಾಗಿದೆ ಆಂಡ್ರಾಯ್ಡ್ ಮತ್ತು ಫೋನ್ ಇದರ ಪ್ರಮುಖ ಆಪರೇಟಿಂಗ್ ಸಿಸ್ಟಮ್ ಮೊಬೈಲನ ಉಪ್ ಉಪಯೋಗಗಳು ಏನೆಂದರೆ ಅ ಕರೆ ಮೆಸೇಜ್ ವಿಡಿಯೋ ಕಾಲ್ ಮೂಲಕ ಕ್ಷಣದಲ್ಲಿ ಯಾರಿ ಯಾರೊಂದಿಗಾದರೂ ಮಾತನಾಡಬಹುದು ವಾಟ್ಸಆಪ್ ಟೆಲಿಗ್ರಾಾಮ್ ಮೂಲಕ ಫೋಟೋ ವಿಡಿಯೋ ಡಾಕ್ ಕ್ಯುಮೆಂಟ್ ಕಳಿಸುವುದು ಸುಲಭ ಶಿಕ್ಷಣದಲ್ಲಿ ಈ ಮೊಬೈಲ್ ಹೇಗೆ ಉಪಯೋಗವಾಗುತ್ತೆಂದರೆ ಆ ಆನ್ಲೈನ್ ತರಗತಿ ಯೂಟ್ಯೂಬ್ ಪಾಠ ಗೂಗಲ್ ಡಿಕ್ಷನರಿ ಆ್ಯಪ್ ವಿದ್ಯಾರ್ಥಿಗಳಿಗೆ ದೊಡ್ಡ ಸಹಾಯ ಮನೆಯಲ್ಲಿಯೇ ಕಲಿಯುವ ಅವಕಾಶ ಸಿಕ್ಕಿದೆ ಮನರಂಜನೆ ಹಾಡು ಸಿನಿಮಾ ಗೇಮ್ ಸೋಷಿಯಲ್ ಮೀಡಿಯಾ ಬಿಡುವಿನ ವೇಲೆಯನ್ನು ಮಜವಾಗಿ ಕಳೆಯಲು ಮೊಬೈಲ್ ಸಾಕು ವ್ಯವಹಾರ ಮತ್ತು ದರೆ ಯ ಪಿ ಐ ಮೂಲಕ ಹಣ ವರ್ಗಾವಣೆ ಆನ್ಲೈನ್ ಶಾಪ್ ಪಿಂಗ್ ಬ್ಯಾಂಕಿಂಗ್ ಟಿಕೆಟ್ ಬುಕಿಂಗ್ ಗೂಗಲ್ ಮ್ಯಾಪ್ ಕ್ಯಾಮರಾ ಎಲ್ಲವೂ ಒಂದೇ ಸಾಧನದಲ್ಲಿ ಮೊಬೈಲ್ನ ಅನುಕೂಲಗಳು ತುರ್ತು ಸಂದರ್
ದು ಅಲಾರಾಂ ನೋಟಿಫಿಕೇಶ ಟ್ರೆಂಡಸ ಇಡ್ಕೋತಿವಿ ಅಲ್ವಾ ಮೊಬೈಲ ಅಲ್ಲಿ ನಾವು ಬೆಳಿಗ್ಗೆ ಬೇಗನೆ ಏಳ್ಬೇಕು ಅಂದ್ರೆ
ಹೌದು
ಹ್ಮ್ ಅಲರಾಮ್ ನೋಡ ಷನ್ ಇದ್ರೆ ಅದೆಷ್ಟು ಯೂಸ್ ಆಗತ್ತಲ್ವಾ ಮೊಬೈಲ್ ಇಂದ
ಹ್ಮ್
ಹ್ಮ್ ಮತ್ತೆ ಭಾಷಾ ಭಾಷಾ ಅಂತರ ಕೂಡ ಅಷ್ಟೆ ನಾವ್ ಯಾವದೇ ಭಾಷೆಗ್ ಬೇಕಾದ್ರೂ ನಾವು ಟ್ರಾನ್ಸ್ಲೇಟ್ ನ ಮಾಡ್ಕೋಬಹುದು
ಹೌದು
ಹ ಮತ್ತೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಮನೆಯಿಂದಲೇ ನಾವ್ ಬಟ್ ಮ ಪುಸ್ತಕ ಇವಾಗ ಎಲ್ಲಾ ತುಂಬಾ ಬೇರೆ ಬೇರೆ ಪ್ ಕಡೆ ಎಲ್ಲ ಬಂದಿದೆ ತಿನ್ನಕ್ ಕೂಡ ಬಂದಿದೆ ಇವಾಗ ಜಮಾಟ ಸ್ವಿಗ್ಗಿ ಆತರ ವಿ ರೀತಿ ಆನ್ೆ ನಿಮಿಷ ಅಲ್ಲೇ ಬಂದ್ಬಿಡತ್ತೆ ಏನೇ ಆರ್ಡರ್ ಮಾಡಿದ್ರೆ ಕೂಡ ಅಷ್ಟು ತುಂಬಾ ನೆಗಿದೆ
ಮತ್ತೆ
ಸಮಯ ಮತ್ತು ಶ್ರಮ ಉಳಿತಾಯವಾಗುತ್ತೆ ದೂರದಲ್ಲಿರುವವರೊಂದಿಗೆ ಸಂಪರ್ಕ ಅನೇಕ ಕೆಲಸ ಒಂದೇ ಸಾಧನದಲ್ಲಿ ಆಗುತ್ತದೆ ಮೊಬೈಲ್ ನಾ ಅನಾನುಕೂಲಗಳೇಏನೆಂದರೆ ಅ ಅತಿಯಾದ ಬಳಿಕೆಯಿಂದ ಕಣ್ಣು ಹಾಳಾಗುತ್ತದೆ ತಲೆನೋವು ಬರುತ್ತೆ ನಿದ್ರ ನಿದ್ರೆ ಕಡಿಮೆ ಆಗುತ್ತೆ ಮೊಬೈಲ್ ವ್ಯಸನ ಪಾಟ ಆಟ ನಿದ್ರೆಗೂ ಅಡ್ಡಿ
ಹ್ಮ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತ ಗೇಮ್ ನಲ್ಲಿ ಓದಿನಲ್ಲಿ ಕಾಗ್ರತೆ ಕಮ್ಮಿ ಕಡಿಮೆ ಆಗುತ್ತದೆ ಸೈಬರ್ ಸುರಕ್ಷತೆ ಅಪರಚಿತ ಲಿಂಕ್ ಕ್ಲಿಕ್ ಮಾಡ ಬರದು ಅವವಾಗ ಅನ್ನೋನ್ ಪರ್ಸನ್ಸ್ ನಮ್ಗೆ ಲಿಂಕ್ ನ ಕಲ್ಸರ್ತಾರೆ ಅದನ್ನ ನಾವು ಕ್ಲಿಕ್ ಮಾಡಿದ ಆದ್ರೆ ನಮ್ದ ಏನೇನು ಲೈಕ್ ಮೊಬೈಲ್ ಅಲ್ಲಿ ಇರೋ ಎಲ್ಲಾ ಡೇಟಾಗಳನ್ನೆಲ್ಲಾ ಕಲೆಕ್ಟ್ ಮಾಡ್ಕೊಂಡು ನಮ್ಗೇನ ತೊಂದರೆ ತೊಂದರೆಗಳಾಗುತ್ತೆ ಅದಕ್ಕೆ ಅದ್ರಿಂದನೂ ನಾವು ಸ್ವಲ್ಪ ಜಾಗೃತವಾಗಿ ಇರ್ಬೇಕು ಯಾರತ್ರನು ನಾವು ವೈಯಕ್ತಿಕ ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು ಹ್ಮ
ಮೊಬೈಲ್ ಫೋನ್ ವರವೂ ಹೌದು ಶಾಪವೂ ಹೌದು ಚಾಕುವಿನ ಹಾಗೆ ತರಕಾರಿ ಕತ್ತರಿಸಿದರೆ ಉಪಯೋಗ ತಪ್ಪ ತಾಪ್ಪಾಗಿ ಬಳಸಿದರೆ ಅಪ್ಪಾಯ ನಾವು ವಿವೇಕದಿಂದ ಜವಾಬ್ದ ದಾರಿಯಿಂದ ಮೊಬೈಲ್ ಬಳಸಿದರೆ ಅದು ನಮ್ಮ ಪ್ರಗತಿಗೆ ಸಹಾಯ ಮಾಡುತ್ತದೆ ಮೊಬೈಲ್ ನಮ್ಮ ಸೇವಕನಾಗಿರಲಿ ನಾವು ಮೊಬೈಲನ ಗುಲಾಮನಾದಾಗಬಾರದು ಎಂಬುದನ್ನು ಯಾವಾಗಲೂ ನೆನಪಲ್ಲಿಡಬೇಕು
ಹ್ಮ
ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಹಳ ಉಪಯುಕ್ತ ಆದರೆ ಅದೇ ಸಮಯದಲ್ಲಿ ಅಪಾಯಕಾರಿ ಕೂಡ ಪಾಠಕ್ಕೆ ಮಾಹಿತಿಗಾಗಿ ಬಳಸಿದರೆ ವರ ಗೇಮ್ ರೀಲ್ಸ್ ಚಾಟಿಂಗ್ಗೆ ಅತಿಯಾಗಿ ಬಳಸಿದರೆ ಕಾಲಹರಣ. ಪೋಷಕರು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಮಯದ ಮ ವಿಯೊಂದಿಗೆ ಮೊಬೈಲ್ ಬಳಸಬೇಕು ಸಂಬಂಧಗಳಲ್ಲಿ ಅಂತರ ಮನೆಯಲ್ಲಿಯೂ ಎಲ್ಲರೂ ತಮ್ಮ ಮೊಬೈಲ್ನಲ್ಲಿ ಮುಳುಗಿರುತ್ತ್ ತಾರೆ ಹ್ಮ್
ಸೊ ಅದ್ರಿಂದ ನಾವು ಮೊಬೈಲು ನಮ ನಮ್ ಜೀವನದಲ್ಲಿ ಅಷ್ಟೇ ಮುಖ್ಯನೂ ಆಗಿರುತ್ತೆ ಅಷ್ಟೇ ನಮ್ಮನ್ನು ಹಾಳ್ ಳು ಮಾಡುತ್ತೆ ಅದಕ್ಕೆ ನಮ್ಗೆ ಯಾವ್ದ್ ಯಾವ್ದ್ ವಿಷಯ ಬೇಕು ಅಷ್ಟ ಮತ್ತ್ ತ್ರ ನೋಡ್ಕೊಂಡು ನಿಮ್ಗೆ ಏನಕ್ ಉಪಯೋಗ ಆತ್ತೆ ಅದಕ್ ಮಾತ್ರ ನಾವು ಉಪಯೋಗಸ್ಕೊಬೇಕು. ಅಷ್ಟೆ ಅದ್ರಿಂದ ನಾವು ಇ ಹ್ಮ ಕೆ ಧನ್ಯವಾದಗಳು ಬಾಯ್.